ಅವರ
ಹಾ ಹೇಳ್ರಿ ಈ ಗಡ್ಡ ಅಡಿ ಅವ್ರಿ
ಮಾತ್ರಿ ರವಿಕುಮಾರ್ ಅವರೇ
ಏನ ಇಲ್ ನೋಡ್ರಿ ಆರಾಮದ್ರ ಅಲ್ರರಿ ಈಗ ಗಡ್ಡಾಡಿ ಅವ್ರಿ
ನೀ ಆರಾಮಿದ್ರ ನಾ ಆರಾಮದಂಗ
ಹಾ ರೀ ಮಾತ್ರ
ಮರಮ್ಮ ಮೋರಮ್ಮ್ ಕೋಗಿದ್ರಿ ್ರಗಿ
ಹ್ಮ್ ಒಂದ್ ಎರಡ್ ದನ ಹೋಗಿದ್ದ ನೋಡ್ರಿ ಊರಿಗೆ
ಹೊರ ಮಾಡಿದ್ರೆ ಚಲೋ ಆಯ್ತು
ಏನ್ ಸುಮ ಆಟ ಕಟ್ಟ ನಮ್ದ ನಮ್ಗೆ ಯಗ್ರೀ ಮೂರಮ್ಮ ನಾವು ಮಾಡಿಲ್ ಸುಮ್ ಸೂಟಿ ಕೊಟ್ರ ತೊಗೇನ್ರಿ ಊಿಗೆ
ಹ್ಮ್ ಹ್ಮ್ ಹ್ಮ್
ಮಾಡಸ
ಮತ್ತತ್ ಅಲ್ಲಿ ಕೆ ಮಾಡಲ್ಲೇ ನೀ ಊರ ಕೆಂಪೇನಗರಿ
ಹಾ ಆಡ್ತರ್ ಕ್ರ ನಮಗ್ ಈ ಸತಿ ಬ್ಯಾಸರ ಆದದ್ರೆ ಹೋಗಕ್
ಹಾ
ಬಾಳತದಾರೆ ಜೀವನ ಹಐರದ
ಹಾ ಮತ್ತೇನಂತ ನಿಮ್ ನಾಯಕ್ರೀ
ಯನ್ ಹಯಕ್ರಿ
ಉಮೇಶ್ ನಾಯಕರಿ
ನಮಗೆ ಯ ಸಂಬಂಧ ರೀ ಅವವಾ
ಹಾ ರೀ
ನಮ್ಗ ಏನ್ ಸಂಬಂಧ ರೀ ಅವ
ನೀವು ಪೈಲ ನೀ ಎಲ್ಲಿಯ ಒಂದ್ ಸೈಡ್ ಕುಡ್ತರಿ
ಎಲ್ಲಿ ಒಂದಸೇಡ ಕುಂದರ ಒಬ್ಬಿನ ಕುಂದಿರ್ತೀನಿ ಇಲ್ಲ ನಿಮ್ಗೂಡ ಕುಂದಿರ್ತೀನಿ ಮತ್ತೆ ಯಾರ್ ಕೂಡ ಕುಿರ್ತ
ಮತ್ ರಾಜ ಈ ಈಗ ಬಿಗ್ ಈಗ ಕುಟುಂಬ್ನಾಗ ಬಿಗ್ ಬಿಲ್ ಬಿಟ್ಟದತ್ರಿ ಹ
ಹಾ ದೊಡ್ಡ ಹಾ
ಅದಕ್ಕ ಈಗ ಒಂದು ಫೋನ್ ತೊಂಬತ್ತರಿ ಯಾವತ್ ತೊಗಕ್ರಿ ಚಲೋದು
ಹ್ಮ ಚಲೋ ಅದಂದ್ರ ಇವತ್ತವ್ರೀ ಒನ್ ಪ್ಲಸ್ ಇನ್ ಪ್ಲಸ್ ಎಟ್ಟದ ಬ ರೊ ರ ರೊಕ್ಕ ಎಟದ ರೊಕ್ಕ ಬಜೆಟ್
ಒಂದ್ ಇಪ್ಪತ್ ಮೂವತ್ರಿ ಇಪ್ಪತ್ ಸಾವಿರ
ಇಪ್ಪ ಸೇರ ಅದ್ರ ಇಪ್ಪತ್ ಸಾವಿರ ಅಂದ್ರ ಒಂದು್ ಇತ್ತರಿೀ ಒನ್ ಪ್ಲಸ್ ಇತ್ತರಿ ಮತ್ತ
ಯಾವದ್ರೀ ಒನ್ ಪ್ಲಸ್ ನ ಯಾವದ್ರಿ
ಒಂದ ಪ್ಲಸದಾಗ ನೋಡ್ರಿ ಬರ್ತವ್ರಿಗ ಲೇಟೆಸ್ ಅಂದ್ರ ಹೊಸ ಹೊಸ ತಳಿಗಳು ಬಂದವ್ರೀ ಹೊಸ ಮೋಲ್ ಗಳು
ತಳಿ ಬಂದಏನ್ೀ
ಹಾ ನೋಡ್ರಿ ಯಾವತ್ ಹೋತರಿ ನೋಡ್ರಿ
ಮತ್ತೆ ಏನೋ ಐಫೋನ. ಅಲ್ಲ ಇದ ಎಪ್ಪತ್ ಸೇರ್ ಬಂದಂತ್ರಿ. ಐಫೋನ್ ಸಿಕ್ಸ್ಟೀನ್ ರೀ.
ಐಫೋನ್ ಸಿಕ್ಸ್ಟೀನ್ ಅವ ಅಲ್ಲ ಕಮತರೀ ಅವ ಈಗ ಹೊಸ ಹೊಸದು ತಳಿ ಬರೋಣ ಅ ತ್ತೊಂಬತ್ತು ಹದ್ನೆಂಟು ಬರೋಣ.
ಅದು ಸೆಪ್ಟೆಂಬರ್ ಫಸ್ಟ್ ವೀಕ್ಗೆ ಬಿಡತನ್ ಅವರು.
ಈಗ ಐಫೋನ್ ಸೆವೆನ್ ಐಫೋನ್ ಫೋರ್ ಎರಡ್ ಸಾವಿರ ಆದ್ ನೋಡ್ರಿ ಬರಿ.
ಕೀಟ. ಸಾಣದು ತರ ತರಸ್ಬೇಕ್ ಬಾರಿ ಅದ ಮಾತ್ರ.
ಹಾ ಐಫೋನ್ ಸಿಕ್ಸ್ ರೀ ಐಫೋನ್ ಫೋರ್ ಎನ್ ಹೌದ್ರೀ.
ಫೋರ್ ಫೋರ್.
ಹಾ ಹಾ ಅಟೆ ಸ್ವಲ್ಪೇ ಆದಿರದು ಎರಡ್ ಸಾವಿರ ರೂಪಾಯಿ. ಮೊದ್ಲಿಗೆ ಮೊದ್ಲಿಗದು ಬಂದಾಗ ಐವತ್ತು. ಮ ಸವ್ರ ಇರ್ತೀರಿ ಅದು.
ಈಗ ಅದೇ ಹಾ ರೀ ಎಲ್ಲ ಡಿಮಾಂಡ್ ರೀ.
ಹ್ಮ್ ಈಗ ಹೊಸದ್ ಬಂದದ ಅದಕ್ಕ ಡಿಮ್ಯಾಂಡ್ ಇರ್ತದರಿ ಈಗ ಹಳಿದಕ್ಕ ಸ್ವಲ್ಪ ಕಮ್ ಆತರಿ.
ಕಮ್ ಆತು ಖರೆ ಬಾಡು.
ಹ್ಮ್ ಎಲ್ಲ ಅಪ್ಡೇಟ್ ಆದಂಗ ಆದಂಗ ರೊಕೆಲ್ಲ ಹೆಚ್ಚಿಗ ಆದಂಗ ಇ ತ್ರರಿ ಹಳಿ ಹಳಿ ಪೋನ್ಗಳು.
ಅದ್ರದ್ದು ಇದು ಮಹತ್ವ ಕಮಾತ್.
ಕ ಹಾ ಮಹತ್ವ ಕಮಾತ.
ಹಾ ಹಾ ಈಗ ಯಲ್ ಯಲ್ಲು ಏನ್ ಮಾಡಕತಿರೀ.
ಏನ್ ಇಲ್ರೀ ಸುಮ್ನ ಇಲ್ಲೇ. ಆ ಇದು ಕೃಷಿ ಮಹಾವಿದ್ಯಾಲಯ ಭೀಮ್ರನ್ ಗುಡಿ ಆಗದಲ್ಲ.
ಏನು ಕಲ್ಯತ್ರಿಯ ನಲ್ಲಿ ಇದು ಗೆಸ್ಟ್ ಟೀಚರ್ ಇದ್ರರಿ. ಅಲ್ಲಿ ಶಿಕ್ಷಕರ ಇದ್ರಿ ಕಲ ಈದು ತರಗ ವಿದ್ಯಾರ್ಥಿ ಇದ್ರಿ.
ವಿದ್ಯಾರ್ಥಿ ವಿದ್ಯಾರ್ಥಿ ಇದರು.
ಹ ಮತ್ತ ಅವ್ರ ಬಿಟ್ಟರು ಅದೇ ಇದು ಸ್ಪರ್ಧಾತ್ಮಕ ಪರೀಕ್ಷೆ ಬರತ್ತಲ್ರ ಅವರು.
ಹಾ ರೀ.
ಸ್ಪರ್ಧಾತ್ಮಕ ಪರೀಕ್ಷೆ ಬರ್ಬೇಕಿಲ್ರೀ ಗೌಡ್ರೇ.
ಎಲ್ಲಿದ್ದ್ ಬರೊದ್ರಿ ಇದೇ ಆಗಲ್ಲ ಅಗದ.
ಮತ್ತ್ ಮಳಿ ಬೆಳಿ ಹೆಂಗಂತ ಹೆಂಗದ್ರ ಯಕಡೆ ನಿಮ್ ಊರ್ ಕಡೆ.
ಮಳಿ ನೋಡ್ರಿ ಹೊಂಟದ್ ನೋಡ್ರಿ ಮಳಿ ಬರ್ಲತರಿ.
ಉಂಟದನ ರೀ ಇಲ್ಲ ಈ ಇಲ್ಲ ಈ ವಾರ ಈ ವರ್ಷದ್ರೀ ಮಳೆ ಬೆಳಿ.
ಮಳೆ ಏನ್ ಈ ಚಲ ಅದ್ ನೋಡ್ರಿ ಈಗ ಇತ್ತೀಚಿ ಚಲ ಅದ್ರೀ ಮಳೆ.
ಮುಂದ್ ಗೊತ್ತತ ಅಂತನ್ರಿ ಏನ್ ಅಲ್ದ ಕೌಳಿ ಮತ್ತಿ.
ಹಾ ಈಮ್ಮ ಕೌಳಿ ಹಾಕ್ಯವ್ರಿ ಹತ್ತಿರಿ.
ಹಾ ರೀ.
ಹಾ ಅವೆಲ್ಲಾ ಹಾಕವ ನೋಡ್ರಿ ನಿಮ್ ಕಡೆ ಏನೇನ್ ಬಿತ್ತೀರಿ.
ನಮ್ ಕಡೆ ಒಂದು ಒಂದು ಕವಳೀರಿ ಇನ್ನೊಂದು ಕಾಬ್ಬ್ ರೀ.
ಹ ಹ ಕಬ್ಬ ಬೆಳದ್ರ ಅಂದಂಗ ಆತ್ರಿ.
ಕಬ್ಬುಗಾ.
ಕರೆ ಕರ ಬಾಳ್ ಬೇಕ್ ರೀ ನೀರ್ ಅಂದ್ರೇ.
ಇಪ್ಪತ್ ಎಕ್ರ ಮಾಡನ್ ರೀ ನಮ್ಮ್ ಮಾಮಾರಿ ಯ ಯ ಒಂದು ಗೊರೆಲ್ಲ ಒಂದ ಇದು ಬಾವಿ ಅಂದ್ರ ಸಾಲಲ್ಲ ಹೊಂಟದ. ಎರಡ್ ಬೋರ್ಲ್ಲ ಎರಡ್ ಬೋರ್ ಎರಡ್ ಬೋರ್ಲ್ರಿ. ಹಾ ಅಂದ್ರೆ ಈಗ ಮತ್ತೆ ಡ್ರಿಪ್ಟ್ ಇರಿಗೇಶನ್ ಮಾಡತಾರಲ್ ಸಾಲಿ ನೀರ್ ಹೋಗ
ಹ ಇದು ಡ್ರಿಪ್ ಇರಿಗೇಶನ್ ಅಂದ್ರ ಹನಿ ನೀರನ ವೇಸ್ ವ್ಯವಸಾಯ.
ಹಾ ಹಾ.
ಹಾ ಹಾ ಹ ಅದು ನಡಸೀರ ನೀ.
ಹ ಮತ್ತ ಅದು ಹಂಗ ಹಂಗ ಆದ್ ಹಂಗ್ ಬರಲ್ರಿ ಡ್ರಿಪ್ ಅದು ಹನಿ. ಬರಲ್ರಿ ಈಗಗ ತಾ ಮೂರ್ ಇಂಚೈ ಲೈನ್ ಇರ್ತ ನೋಡ ಪೈಪ್ ಇರ್ತ ನೋಡ್ರಿ. ಹ ಹಿಂಗ ಅಡ್ ಹಾಕದ್ರಿ ನಡು ಟ್ಯಾಪ್ ಇದು ಬಿಡದ ನಳರಿ ಹಿಂಗ ಸಾಲಿಗ.
ನಾಳ ಬಿಡದ ಹಾ ಸಾಲಚ್ಚು ಹಾ ಹಾ ಹಾ ಆ ಪೈಪ್ ಬಿಡುದ ರಿ ಪೈಪ್ ಹೌದಲ್ರರಿ ಪೈಪ್ ಬಿಡುದ ರಿ.
ಪೈಪ್ ಬಿಡೋದ ರೀ ಒಂದ್ ಮೂರ್ ಇಂಚಿನ ಒಂದ ನೂರ್ ಪೈಪ.
ಹಾ ಹಾ ಕರೆಕ್ಟ್ ರಡ್ರ.
ಹಂಗದ ಫಾಸ್ಟ್ ನೀಫೋರ್ಸ್ ನಿತ್ ಹತಾರ ಕರೆಗೆ ಲಾಸ್ಟ್ ತನ.
ಹಾ ನೀರಿ ಹಾ ಹೋಗತ್ರರಿ.
ಹಾ ಅದಕ್ಕಾದ ಮಾಡಟ.
ಮತ್ರಿ ನಿಮ್ ಕಡೆ ಮತ್ತ ಯಾವ ಗಿಡ ಹಚ್ಚಿರಿ.
ಎಲ್ರಿ ಹೊಲ್ದಾಗ್ರಿ ಏನೋ ಈ ಸಲ ಪಪಾಯ ಹಚ್ಚುರಿ. ಮಾಯಿನ ಹಣ್ಣ ಹಚ್ಚೂರಿ ಒಂದ್ ಎರಡು ಮೂ ಮೂರು ವರ್ಷದಿಂದ ಹಚ್ಚೂರುದು. ಮಾವಿನ ಹಣ್ಣ ಚಿ ಚಿಕ್ಕು ಗಿಡ ರೀ ಪೇರುಗಿಡ.
ಹಾ ರೀ.
ಮತ್ತ ಮತ್ತ ಹುಣಚನ್ಗಿ ಹುಣಚನ್ಗಾಯಿ ಗಿಡ ಬಾಳ ನಲ್ ಹತ್ತ
ಹಬ ಒಂದ್ ಚಿನ್ ಕಾಯಿ ಕಡೋಗ ಬಾಳ ಬಂಗ ಆಐತ್ರಿ.
ಹಾ ಹಂಚಿನಕಾಯ ಅಣ್ಣ ನೀಲ್ದ ಅಣ್ಣ.
ಹಾ ರೀ ನಿಲ್ದ ಹಣ್ಣ ಹಾ ರೀ.
ಮತ್ತ ಪೇರು.
ಹಾ ರೀ.
ಮತ್ತತ್ ದಾಳಿಂಬರಿ ದಾಳಿಂಬರು ಹಚ್ಚಿರು ಒಂದ ಎರಡ.
ಕರ ಕರ ನೋಡ್ರ ದಾಳಿ ನೂರು ಬಾಳ್ಕ.
ದಾಳಿಂಬರ ಬಾಳ ರೇಟ್ ಅದ ರೀ.
ಹ್ಮ. ನೀವೇನ ಹತ್ತೀರ ಮೂಟ ಆಲ್ಲ ನಾರಿ.
ತ್ತ ಭತ್ತ.
ಇಲ್ಲ ಮತ್ತೆ ಮತ್ತೇನು ಹಾಕಿಲ್ರಿೀ ಇದಕ.
ಹದ ಅದು ಬಿಟ್ರ ಮತ್ತೇನ್ ಹಾಕ್
ಮಳಿ ಏನ ನಮ ಕಡೆ ಬಾಳ ಜೋರ್ ಹೊಂಟದ ನೋಡ್ರಿ.
ಹಾ ಈಗೀಗ ಚಾಲೋ ಐತಿ ನೋಡ್ರಿ ನಮ್ ಕಡೆ.
ಗಾಳಿ ಗಾಳಿ ದುಡಿ ಬಾಳ ಅದ ನೋಡ್ರಿ.
ಕರ ಕರ ಬಾಳದ್ರರು ಬಾಳೆ. ಈ ಬಸ್ ಈ ಸತಿ ನೋಡಿದ್ರಿಲ್ರರಿ ಬಿಸ್ಲ್ ಹೆಂಗಿತ್ತ.
ಹಾ ಈ ಇವತ್ ಮಳಿ ಭಾರಿ ಹೊಂಟದ್ ನೋಡ್ರಿ ಸೌಂಡ ಏನಡ ಭಾರಿ ಬಾಳ ಹೊಂಟದ್ ಇವತ್.
ಕರೆ ಕರೆ.
ದಿನ ಗಾಳಿ ಬರೋದು ಸ್ವಲ್ಪ ಬರ್ತಿತ್ರಿ ಆಮೇಲೆ ಹೊತ್ತಿತ್ರಿ.
ಕರೆ ನೋಡ್ರಿ ಹಾ ರಿ.
ಇತ್ಸರ ಮಳಿ ಹಾಕಕ್ ಮೂಳತ್ ಇವತ್ತ.
ಹಾ ರೀ ಇದರಿೀ ಬಸ್ ಪಾಸ್ ಹಾಕದ್ರನ್ರಿ ಬಸ್ ಪಾಸ್ ಬಸ್ ಪಾಸ್ ಹಾಕ್ಸಿರಿ.
ಹಾಕ್ ಹಾಕಿನ್ರಿ ಅದು ಮೆಸೇಜ್ ಬಂದಿಲ್ಲ ನೋಡ್ರಿ ನಂಗ.
ನಂದು ಬಂದಿಲ್ರಿ ಮೆಸೇಜ್ ಇವತ್ತ ಒಬ್ಬಲಿ ಫೋನ್ ಹಚ್ಚಿದ್ದರಿ. ಡೈರೆಕ್ಟ್ ಬೆಂಗಳೂರು. ಸೇವಾ ಕಿ ಸೇವಾ ಸಿಂಧು ಇಲ್ಲ ಗ್ರಾಮವನ್ನಿಗೆ ಹಚ್ಚಿದ್ದ ರಿ. ಅದೇನ್ಯದ ಅಪರ್ವಂತ ತೋರ್ಷದ ಇವತ್ತ್.
ಹಾ ರೀ.
ಅಲ್ಲಿ ಅಪ್ರೂವ್ ತೋರ್ಸಿದ್ರೆ ಈಗ ಸುರ್ಪುರ್ಕ ಹೋಗಿ ಬಸ್ ಪಾಸ್ ತಗೊಂಡ್ ಬರ್ಬೇಕಕ್ ನೋಡು.
ಹಾ ಹ ಸ ಸುರ್ಪುರ್ ಯಕಾಕಿರರಿ ನಿಮ್ ಇದೇ ಶಾಪುರ್ ಬರ್ತತ್ತಲ್ರರಿ.
ಅದೇ ಅದು ಬರ್ತರಿ ಇದು ಬರ್ತಾರೆ ಅವನಿಗೆ ಹೇಳದಕ್ರ ಸುರ್ಪುರ್ ಹಾಕ್ತಾ ರೀ.
ಹೌದೇನ್ರಿ. ಹಾ ಹಾ ಅದ ಅದ ಎಲ್ಲಿ ಗತ್ತ.
ಅದೊಂದು ನಿಮ್ದು ಇದು ಸಕಾಲ ನಂಬರ್ ಗತದನ್ರಿ ನಿಮ್ಗ.
ಸಕ್ಕಲಾಗದ ನೋಡ್ಬೇಕತ್ತತ್ರಿ ಡಾಕ್ಯುಮೆಂಟ್.
ಸಕಾಲ ನ ಸಕಾಲ ನಂಬ್ರ ಹಕ್ಸವ್ರಿ ಅದು ಚೆಕ್ ಮಾಡೋದ್ರಿ. ಎಲ್ಲ ಬುಕ್ಆತ್ರಿ. ಹ್ಮ್ ಡರೆಕ್ ಹಾ.
ಅದು ನ ಅಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಮತ್ತ ಕೊಡ್ಬೇಕು.
ಏನಲ್ರ ಅಲ್ಲಿ ಹೋಗಿ ಬ ಇದುಗ. ಕರ್ನಾಟಕವನ್ ಎಲ್ ಹಾಕಿರ್ತರಿ ಕರ್ನಾಟಕವನ್ ಇರ್ತ ನೋಡ್ರಿ.
ಹಾ ರೀ ಇದನ್ನ ಕಲಬುರ್ಗಿ ವನ್ ಹಾಕಿನ್ರಿ.
ಹ ಹ ಕಲಬುರ್ಗಿದ ಹಾಕಿರ ಅನ್ರೀ ಹ ಅಂದ್ರ ಕರ್ನಾಟಕವನ್ನ. ತೃಪ್ತರ ಅಲ್ಲೇ ಡಿಪಬಲೆ.
ಹಾ ರೀ
ಅಂದ್ರ ಅಲ್ಲೇ ಇರ್ತದ ಅಲ್ವೆ ಕೇಶನ್ ಬರೀ ಸಕಾಲ ನಂಬರ್ ಹೇಳಿದ್ರೆ ಪಾಸ್ ರೆಡಿ ಇರ್ತದ. ಹೋ ಅಲ್ಲ.
ಹಾ ರೀ ಎಲ್ಲಾ ಎ ಟಿ ಎಂ ಕಾರ್ಡ್ ಹಪ್ಲ ರೆಡಿ ಆಯ್ತದೋ ಪ.
ಆಗರತ್ತ ಅದು ಸಕಾಲ ನಂಬರ್ ಹೇಳಂದ್ರ ತಂದ್ ಕೊಡ್ತಾರ್ರೀ ನಮ್ಗೆ.
ಹೌದೇನ್ರಿ ಹಾ ಹಾ ರೈಟ್ ರೈಟ್ ಮತ್ತೆ.
ಮತ್ತ ಅರವತ್ತು ರೂಪಾಯಿ ತೋತಾರೀ ಆಯ್ತ ಅಲ್ಲಿ ಕೊಡೋಣ ಮುಗೀತು ಕೊಡ್ತಾರ ಕೈಯಗೆ ಕೊಡ್ತಾರ. ರೈಟ್ ಅದುಡ್ ಅದ್ರನ್ಯಾಗ ದಿನಾಂಕ ಇರ್ತದ್ರೀ ಅದ್ರ ಮ್ಯ.
ದಿನಾಂಕ ಇರ್ತಾನ್ರಿ.
ಮೂವತ್ತೊಂದು ಎಟ್ಟು ಆದ್ರಿ ಮೂವತ್ತೊಂದು ನಾಕ ಅಂತ ಏನೋ ಆದ್ರಿ ಗೊತ್ತಿಲ್ರಿ ನನ್.
ನೀ ಹೋಗಕ್ರರಿ.
ಹಾ ರಿ
ನೀವು ಯಾವಾಗ
ಈ ಒಂದ ವಾರ ಆಯ್ತ ನೋಡ್ರಿ ಸೋಮವಾರ ದನ ಆಕೇಾರಾ. ಈಗ ಬಂದ್ರೀ ಅದು ಆ ಆವಾಗ್ಲೇ ಹಾಕ್ಸಬೇಕ. ಹಗತ್ರಿ ಅವಾಗ ಹಾಕ್ಸಿದ್ ಅಂದ್ರೆ ಈಗ ರೊಕ್ಕ ವಾಪಾಸ್ ಬರ್ತಿದ ನಾನ ಹನ್ನೆರಡುನೂರು ರೂಪಾಯಿ. ಏನ ಇಲ್ರಿ ಕೊಟ್ಟಿಲ್ರಿ. ಅಂದ್ರ ಅವಾಗ ಹಾಕ್ಸಿದ್ ಅಂದ್ರ ಈಗ್ ಬಿಟ್ರ ಅವಾಗ ಹಾಕ್ಸಿದ್ಂದ್ರರು ರೊಕ್ಕ ವಾಪಾಸ್ ಆಾತಿದ್್ರೀಲ್ಲಿ.
ಹಾ ಇದಲತ್ತ ಮತ್ ವಾಪ ಮತ್ ಅದ ಏನ್ ಶಣಐತನರಿ.
ಹಾ ರೀ
ಅದ ಈಗ ಫ್ರೀನ ಹೊಂಟದಲ್ರಿ.
ಹ್ಮ್ ಉಚಿತ ಅಂತ ಅದ್ರ ಮ್ಯಾಗ ಬಸ್ ಪಾಸ್ ಮೇಲೆ ಉಚಿತ ಅಂತ ಬರಿತದೆ.
ಹೌದ ಅಂದ್ರೆ ಒಬ್ಬೊಬ.
ಕರೆಕ್ಟ.
ಮತ್ತ ಮತ್ ಮಾಡಿದ ಗೊತ್ತಬಬೇಕ್ಲ್ರರಿ ಉಚಿಿತ ಮಾಡ್ರಂತ.
ಕರೆ ಕರೆ ಹಾ ರೀ ಈಗದು ಬಸ್ ಪಾಸ. ಎಕ್ಸ್ಪ್ರೆಸ್ ಗಳಿಗೂ ಅನ್ವಯ ಆಗ್ತದೆ ಏನ್ ಬರೀ ನಾರ್ಮಲ್ ಗಟ್ಟೆ ರೀ.
ಏನಂದ್ರ ಅವು ಬಸ್ಗಳು ಹೆಂಗಿರ್ತವ್ರೀ ಕೊಪ್ಪಳ ಬೆಂಗ್ಳೂರ್ ಅಂತ ಕ ಅನ್ವಯ ಆಗಲ್ರರಿ.
ಹಾ ಇಂತ ಲೋಕಲ್.
ಹ ಕೊಪ್ಪ ಹ ಇ ದರ್ಗ ರಾಯಚೂರ. ಕಲ್ಬುರಗಿ ಆಳಂದ ಕಂತ್ರ ಲ ಆ ಆತ ನೋಡ್ರಿ ನಿಮ್ ಕಡೆ ಹೆಂಗತ ಅಂದ್ರೆ. ನಿಮ ಮಿರಾಜ್ ಬಸ್ ಅಂತ ತೊಲ್ರಿ.
ಅವ ತೊಳದು ಅವ ಕೆ ಬೆೇರಜ್ವಾಸ ತೊಳದು ಅ ದೊಡ್ಡ ದೊಡ್ಡೋರಿ. ಹ್ಮ್ ತ
ಹ್ಮ್ ಅಂತ ತೋತರ್ ತೋರಿ ಅಂದ್ರೆ ಮ್ಯಾಕ್ಸಿಮಮ್ ತೋತ ಬಾಳಷ್ಟ್ ಕಡೆ ತೋತಾರಿ ಒಂದ್ ಸ್ವಲ್ಪ ನಾವ್ ಒಂದ ಚಲ ಚಲೋ ಇದು ತೋಮಲ್ರಿ ಆಯ್ತು ನೋಡಸ್ತೇನ್ ಹಾ
ಹ್ಮ್